ಹಲೋ
ಹಲೋ
ಹ.
ಹಾ
ಹಾ ಅಂದ ಏನಿಲ್ಲಾ ಹಲೋ
ಆ ಹೇಳ
ಅದ ಏನ್ ನಡಸಿ
ಏನ್ ನೋಡದ್ ಸುಮ್ ಕುಂತಿನಿ
ಯ ಕೊಡೊ
ಎಕ್ಕಡೆ ಹ ಕತ ಅದ ಎಡೆ ದಾರಿ ತೋರ್ಸಲ್ಡ
ಹ್ಮ ಹೋಗಿತ್
ಹ್ಮ್ ಮಗತ್ ಈಗ ಬಂದೆ. ಈಗ್ ಬಂದೀವಿ. ಬಾ ಹ್ಮ್ ಬಂದು ಸುಮ್ ಕುಂತನೆ ಇನ್ನೂ ಇಲ್ಲ ಮಾಡಿಲ್ಲ ಮಾಡುವತ್ತಿನಿ.
ಏನ್ ಬಿರಿಯಾನಿ.
ಹೇ ಇಲ್ಲಪ್ಪ ಗೊತ್ತಿರೋರು ಏನಿಲ್ಲ ಹಿಂದೆ ಮನೆ ಅನ್ನ ಬೆೇಳೆ ಉಂಡ್ರೆ ಆರಾಮು.
ನಾಟಕ
ಕರೆ ಹೇ ಹೆಂಗೆ ನಾವು
ನಾಟ್
ಹ್ಮ ನಾಮಸ್ ಫುಲ್ ಆಳೆ ಜಗತ್ನಂಗಿಲ್ಲ.
ಹ್ಮ್ ಹ್ಮ್
ಎಲ್ಲಿ ಹೊಲ್ದಾಗ ಮನಾಗ್
ಹೊಲದಾಗೆ ನಾನು ನೀನು. ಅರ್ಲಿ ಮಾರ್ನಿಂಗ್ ಹೋಗೋನ
ಇನ್ ನೀರು ಕಟ್ಟದಾಗಿಲ್ಲ.
ಇನ್ನ ನಾಲ್ಕು ದಿನ ಆತು.
ಇನ್ನ ಎಷ್ಟ ಎಕ್ಕರೆ ಅದ.
ಇವತ್ ಒಂದ್ ಆತದನ ಆ ಕಡಿನ್ನೊಂದ್ ಮೂರೆ. ಎಂಟ ಎಕ್ಕರೆ ಅದ್
ಹ್ಮ್ ಎಸ್ಟ್ ಎಕ್ರೆ.
ನಾಕೇಕ್ರೆ ಆಗೇದೀ
ನಾಳೆ ನಾಕ ಎಕ್ರೆ ಆಗ್ತದ ಮೂರ್ ದಿವ್ಸ್.
ಹ್ಮ ಇನ್ನೊಂದ್ ಎರಡು ಮೂರ್ ದಿನ ಆತ್ ಇದ್ ಲೈನ್ ಕೊಟ್ರ ಅಂದ್ರೆ ಚಲೋ ಕೊಟನ ಅಂದ್ರೆ ನಡೀತ. ಮೂರ್ ದಿವ್ಸ್ ನಾಕೆಕ್ರೆ ಅಸ್ಲು ಏನ್ ಕೊಟ್ರು. ಚಲೋ ಕೊಟ್ ನಂದು ವಾರ ಬೇಕು ಪೂರಾ ಆಗ್ಬೇಕಂದ್ರೆ ವಾರ.
ಅಂತ ಬರಿ ನೀರ್
ತಂಗೆರ್ ನೀರ್ ಕಟ್ಟದ ನ್ ಮಳಿ ಬಂದಂಗ ಏನೋ ಅಂತ ಮಳಿ ಏನದೇನು ಅ ತಾಸ ಹೊಡೋದ್ರ ಮುಗಿಸತನ್
ಹ್ಮ್ ಹ್ಮ್ ನ ಎಲ್ಲಿ ಒಂದೇ ದಿವಸ ಸಂಗಿತ ಮಾಡಿದೆ
ಹ ಅಂದಿಂದ ಹೆಂಗ ಯವಾ
ಹ್ಮ್
ಅಗ್ಲ ರ ಕ್ಯಾನಲ್ ನೀರ್ ಇದ್ದು ಅಂದ್ರ ಅಗ್ಲ ರಾತ್ರಿ ಬಂದ್ರೆ ಅಗ್ಲ ರಾತ್ರಿ ಇಡ್ತ ತರ ಅವಾಗ್ ಮುಗಿತವ ನೋಡವ. ಒಂದ್ ದಿನಾ ಯಾಡ್ ದಿನ ಈ ಮುಗೆಲ್ಲಾ ಈ ಟೈಮದಾಗಲ್ಲ ಮುಗ ಇವ
ಹ್ಮ್ ಊಟಾ ಆಗಿಲ್ಲೆನ್.
ಆಯ್ತ್ ನಂದ ಈ ಯಾರೋ ಈಗ ಮೋಟರ್ ಚಲು ಮಾಡಿನ ಅತ್ ಹೆಚ್ಪಿದದಂತ ನೀರ್ ಮನಗಂಡ ನನ್ ಟಂಕ್ ಮಟ್ಟ
ಎಲ್ಲಿಮ್ಮ ವಿಡಿಯೋ ನೋಡಿದಾ.
ಇಲ್ಲಾ ಇಲ್ಲೆ ಜೀರ್ ಒಂದ್
ಹೌದಾ
ಹ್ಮ್
ಇರು ಟಂಕ ಟಗರ ತಾ
ಹ್ಮ ಮ್ಯ ಮ್ಯಾಗ ಹೆಂಗ ಕಾಣಸ ಮಾಡಿದ ಹೊಡದ್ರ ಬೋ ಬೋರ್ಲ್ದಾಗಿ ಬೋರ್ಲ್ ಹಾಕಿದಾಗ ಬರ್ ನೋಡ ಆತ್ ಹೇಗಿತ್ತು ಆಂಧ್ರ ಪೂರಾ ಅಷ್ಟೇ ಐಟ್ ಆಗಿರಲಿಲ್ಲ ನ ನಾನು ಕಾಲಕ ನಂದ ಕಾಲಾಟ ಆತ ನೋಡು
ಇಲ್ಲಿ ಖಂಡಿತ ವಿಡಿಯೋ ಮಾಡಿ ಬಿಟ್ಟದ ನೀವ ಎಲ್ಲ ಲೈಕ್ ಮಡಿದ್ದಿ.
ಒಲ್ಲೆ ಲಿಸ್ಟಮೆನ್. ಇಲ್ಲಿ ಏಟ್ ಅಂದ್ರೆ ಡ್ಯಾಮ ಗುಡಿ ಆಟ್ ಆತದದು ನಮ್ಮ್ ಮನಿ ಡ್ಯಾಮ ಗುಡಿ ಆಟ್ಟ್ ಆತದವಲ್ಲ. ಅಲ್ಲ ಹೊಳಿಸ್ರ ಪುಣ್ಯನ ಬರ್ತದ ಪೈಪ್ ಪಿಪ್ ತಂದ್ ಆಕಿಟ್ಟಿಗೆ ನಮ್ಮ್ ಹೊಲನು ನಾವೇ ಕಟ್ಟ್ಗಬೊದು. ಹ ಅದ್ರಕ್ಕೆನ ಸುಮ್ ನಂಬುದ್ನಾವು. ಕಟ್ಟಿಗೆ
ಅವ್ರದು ಏನು ಹೊರ ಮಾಡದು ಅವ್ನ್ ನೀರ್ ಬಿಡಕಾತ್ತರ.
ನೀ ಇವತ್ ಚಲೋ ಮಾಡ್ಯಾರ ಏನ್ ಮಾಡ್ಯಾರ ಆಗಳೇ ಈಗ ಚಲೋ ಮಾಡಿದ್ರೆ ಒಮ್ಮ ಒಮ್ಮಲಿಗೆ ಎಗ್ರ್ ಬಿಡ್ತಿದ್ದ ದನ್ನ ಏನ ಏನ್ ಬಂದಪ್ಪ ಅಂತ ನಾ ನೋಡಕೋಯ್
ಅಂಜಿದ್ಯಾ ಅಂತ
ಇಲ್ಲ. ಅಂತಪ್ಪರ ಏನು ಹೊಂಟಿತ್ತಪ್ಪ ಬ್ಯಾಗೊ ಬೆಳ್ಳಗ್ ಕಾಣೈತಲ್ಲ ಹಿಂದಗಡಿ ಅದು ಅಂದ್ರ ಫಸ್ಟೆ ಹೊಲ್ಸ್ ನೀರು.
ಹ್ಮ್ ಅಂ ಜಗಡ ಅಲ್ಲಿ
ಅಂಜು ಸೀನಿಯರ್
ಆ ಅಜ್ಜೊಡ ಜಿಲ್ ಜಿಲ್ಲು
ಅಂಜಿಕನ್ನದ ಇಲ್ಲ ಎಷ್ಟ್ರಿದಾಗ.
ಹಾ ಹ್ಮ.
ಈ ಅಂಜಿಕ ಅಂದ್ರೆ ಏನಂತ್ ಕೇಳದದೆ ಯಾವಾಗ ಮರಿಪಿಟ್ಲೆ ಕುಂತಂಗ್ ಮತ್ತ್ ತ್ತ ಓಯುಪಿ ಅಂದ್ರೆ ಇದಾಗ
ಹ ಅದೇ ನಾ ಹತ್ತನೇ ರೋಡಂದ.
ಏನೇ ಹೇಳ್ಕು ಅದು ಎಲ್ಲರಿಗಿರ್ ತ್ತದೊ ಎಂತ ಇದಾದ್ರುನೂ ಮರುಪಿಟ್ಲಿ ಕುಂತಾಗ ಅದಾಗದೇ ಅದು.
ಇಲ್ಲಪ್ಪ ಬರ್ ಬಟ್ಲಾಗುಡುತ್
ಅಲ್ಲಪ್ಪಾ ಏನಾರ ಇದ್ ಮಾಡಿಕಂತ ಯೋಚನೆ ಮಾಡಿಕಂತ ಆ ಕಡೆ ಕಡೆ ನೋಡ್ಕಂತ ಕುಂತ ಒಂಬಲ್ ಒಂಬಲ್ಲಿಗ ಬಂದ್ರ ಇದಾಗದೆ ಅಂಜಿಕ ಅಂದ್ರಿ ಎದರ್ಲಿಂದ ಎದ್ರ ಬಾ ಅವಾಗ ಎಂತ ಹೆಂಗ್ ಅನ್ಜಿಸತಿ ನೋಡತ ನಾನು.
ಹ್ಮ್ ಎದ್ರು ಬಾ ಎಟ್ಟಾರ ಬಾ. ಹಾ
ಎದರಂತರ ಹೆಂಗ ಬರ್ತಾರ?
ಏನರ ಇದ್ರ ಎದ್ರಿದ. ಇದ್ರ ಹಂಗ ಅಂಜಾಲ ಇನ್ನ ಇ ಹಂದೆ ಹೇಳ ಬಂದ್ರ ಅಜ್ಬೋದಪ್ಪಾ ಅಂದೆ ಮರುಪಡ್ಲಿ ಕುಂತಾಗ ಬಂದಾಗ ಏನರ.
ಯಾವ ಕೂಡತ ಮರಬಟ್ಲೆ.
ಅಂದ್ರೆ ನೀ ಕೂಡದೇಲ್ಲೋ ಹೊಟ್ಟೆ ಯಾವಾಗ್ಲ ಅಂಗಡ್ಯಾಗ.
ಅಹ್ ಹ್ಮ್ ಹ್ಮ್ ಹ್ಮ.
ನೋಡಪ್ಲಾ. ಅಂದ್ರ ನಾಳೆ ಪೇಪರ್ ಅದ ಬರ್ತೀನಿ ನೋಡ್. ನಾನ್ನಾ ನಾವೇನ ಮಾಡೋನ ಕುಂನ್ತಿರ್. ತ್ತೇ ಎಲ್ಲಾ.
ಫೇಫರಾ ಇಲ್ಲ್ ನೋಡ.
ಹ್ಮ್.
ಲ್ಲಾ ಬರ್ದು ರೇಡ್ತು.
ಹಮ್ ಬ್ಯಾಡಯಪ್ಪಾ ಯಪ್ಪಾ ನಾವ್ ಬರ್ದು ನನಗೇನ. ನಂಬಿಕೆ ಇರಲ್ಲ ಮಂದಿ ಕೊಟರು ಮತ್ ಫೂರ ಕೆಲಸ ಐತ್ಬ್ಯಾ ಹ ಅಹ್ ಹ್ಹ್.
ಅಲ್ಲ ಬರೇ ಕಲ್ಲು ಇರ್ತವ ಏನೆಂದ್ಯಾ.
ಯಹ ರೊಕ್ಕ ಪಿಕ್ಕ ಕೊಟ್ರ ಇದು ಮಾಡ್ತಾರಾ ಎಲ್ಲ ಒಳಗ ಒಳಗ. ಅಲ್ಲಪ್ಪಾ ನನಗೆ ನಾ ಖಾಲಿನೇ. ದೋಸ್ತ ಏನ್ ಕೆಲ್ಸ ಇಲ್ಲ ನೀನ್.
ನೀರ್ ಕಟ್ಟಾದನಿ ಅಥವಾ.
ಏನೇ ನೀನೆ ಕೊಡ್ತೇನ್ ಹೇಳ ನೀನ್ ಪೇಪರ್ ಬರ್ದು ಬರ್ದು ಒಗೆಸ್ಸಿ.
ಅಹ್ ಹ್ಮ್ ನಮ್ಮೆಲ್ ರಕುಲ್ ಅಂತ ತೇಳಗೈತಿ.
ಎ ಮತ್ತ ನಾ ಅದಿ ಕೇಳುತ್ತೆ ಎಹ್ಯೇ.
ಯ ಪ್ಪಾ ನಾ ಬೆರ್ದಿಂನತ್ತೊ ನಾಳೆ ಸುಮ್ನೆ ಆಗ್ ಬರ್ತ.
ನಾಳೆ ಲಿಂಕ್ ಮಾಡ್ಸಿದ ಅಂದ್ರೆ ಇನ್ನೊಂದ್ ನಂಬರ್ ನಂದು ನಾವೀಗ ಮಾಡ್ಸ. ಇಂದೆ ಇದರದ ಬ ಕ್ಯಾಮ್ರೊ ದಲ್ಲಿ ಲಿಂಕ್ ಮಾಡಿಸ್ತೆ ಅಂದಿರೇನೊ.
ಕ್ಯಾಮ್ರಾದಾ.
ಕ್ಯಾಮ್ರಾ ಸಿಮ್ಟ.
ಅದೇ ಏನೋ ಮಾಡ್ಸ್ಯಾರಾ ಏನ ಇದು ಮುಗಿಬೇಕು. ಕಲ್ ಮುಗೋದು. ಅ ಮಾಡ್ಸಾ ಟೈಮಿಗಿ. ಅಮ್.
ಇನ್ನೂ ಎಸ್ತ ಅವೆವು. ಆರ್ಯಾ ಅಲ್ಲಾ ಈಗ ಹಚ್ಚುಬುಡು ಮುಗುದ ಹೊತ. ಇವು ಒಂದೇ ಕ್ವಾಲ.
ಒಂದ ವರಸ.
ಹೇ
ಹ್ಮ್ ಹ್ಮ್ ಯಾರಿಗೆ ಹೆಚ್ಚಿವತ್ತ
ಯಾರ ನಾನಾ.
ಆ
ಇಲ್ಲ ಯಾರಿಗಿಲ್ಲ ನೀನ್ ಅಷ್ಟ
ಯಾರನ್ ದೋಸ್ತರು ಅವ್ರಿಗಾ.
ಯಾ ಯಾರಿಗ ಹಚ್ಚಿದ್ರ ನೀನ್ ನಂಬರ್ ಯರಡ್ ಮಾಡಸ್ಲ ಗೊತ್ತಕ್ ಬರ್ದು ನನ್ ಮಾತಾಡ್ತಲ್ಲ
ಅಲ್ಲೇ ಒಬ್ಬಂದು ಮಾಡಿಸಿಲ್ಲ ಅದಕ್ಕಂತೆ
ಆ ಒಬ್ಬ ಒಂದ ಅದೇ ರಮೇಶ್ ಅಂದ ಒಂದೇ ಅಷ್ಟೇ ನಂದು ಮತ್ ನಿಂದ ನೀ ಹಚ್ತಿದ್ದಲ್ಲ ನ ನಂಬರ್ ಲಿಂಕ್ ಇರ್ಲಾರದಾಗ ಬರ್ತದಲ್ಲಾ.
ಹಾ ಹಂಗ ಬರ್ತದ ಅವ್ರ ಮಾಡಕ್ ಬರ್ಲಾ.
ಅದೇ ಅವ್ರಿಗೆ ಬರಲ್ಲಾ ಅಮೌಂಟ್ ನಮಗ್ ಬರ್ತಾವ ಆಟೆ ಮಾತಾಡಕ್.
ಆ
ಈಗ ಬ್ಯಾರರ್ ನಂಬರ್ ಹಾಕಿರ್ತೀವ ಅಲ್ಲ.
ಆ
ಬ್ಯಾರರ್ ನಂಬರ್ ಹಾಕಿದಾಗ ಬರಲ್ಲೇನು ಮತ್ತ
ಏನ್ ಬೇರೆ ನಂಬರ್ ಆಕ್ದರಿ
ಕೀರ್ತಿವ್ ಅಲ್ಲಾ ನಮ್ ಫೋನದಾಗ. ಈಗ ಬ್ಯಾರವ್ರ ಬೆಲಿ ಸಿಮ್ ಅದ.
ಆ
ಬರ್ರ ನಾವ ಆಕಿರ.
ಹಾ ಅದೇ ಗೇತ್ತಿಲ್ಲಾ.
ಆ.
ಅದೇ ಗೊತ್ತಿಲ್ಲಾ
ಕಾಲ್ ಮಾಡ್ತಾರಲ್ಲಾ.
ಹಾ
ಕಾಲ್ ಮಾಡಿದ್ರೆ ಅಲ್ಲಿ ಹೋಗುತ್ತೆನ್ ಫೋನ್ ನಿಗೆ ಬರುತ್ತೆ.
ಅದೇ ಗೊತ್ತಿಲ್ಲಾ.
ನಿಮ್ ದೋಸ್ತ್ ಮಾಡಾನ್ ಅಂದಿಲ್ಲಾ
ಅದ ಸಿಮ್ ಯಾದ ಫೋನ್ ನಾಗ್.
ಫೋನ್ ನ್ಯಾಗ್ ಅದ.
ಹಾ ಕೇಳತ್ನ ಅದೊಂದು ನಾಳೆ ಹೆಂಗಂತ
ಬರ ಹಂಗ ಬಂದ್ರು ಪಾಡ ಬರ್ಲಕ್ಕ ಆಯ್ತ್ ಶಿವಾಯನಮ ಅನ್ನೋದ.
ಹ್ಮ್ ಆಯ್ತ ತುಗೊ ಒಂದೇ ಒಂದೇ ಎಡ ಪೀಗಿ ಬರ್ತವಲ್ಲ. ಹ್ಮ ಯಾಡು ಎರಡೆ ಪೀಚಿಂಗ್ ಮೂರ್ ಸಾವಿರ ರೂಪಾಯಿ ಬರ್ತ ತ್ತಲ್
ಕ್ಕಾಗಲ್ಲ ಅದು ಹುಚ್ಚುದು.
ಆಯ್ತಿರಿ ಸ ಪ್ರಸಾದ ಅಂತ ತಿಳ್ಕೊಬೇಕದು ಹ.
ಪರ್ಸದ ಅಂತಿಳ್ಕಂದೇ
ಒಂದೇ ಫೋನ್ದು ಎರಡ್ಯಾಪ್. ಮ ಮಾಡಕ್ಬರಲೆನು?
ಯಾಪೆ ಬರ್ಲಾ ಇದೇ ಬ್ಯಾಂಕ್ ಅಕೌಂಟಿರದ ಮಾಡದೇ ಅಲ್ಲಿ ಆಗಿಲ್ಲ. ಅದ ಕೊಟ್ಟಿದ್ನಲ್ಲ. ನ ನ ನನ್ ನನ್ನ ನನ್ ಅಕೌಂಟ್ ಕೊಡಬೇಕ್ ಕೊಡಕಾದ್ಯಾ ತೋಲಿಲ್ಲ ಅದ ನೀ ತೊಂದಿ ಸರಿಯಪ್ಪ ಅದ ಸಾಕ ಅಂತಂತದು.
ಹ ಬ್ಯಾರದ ಖಂಡೀ ಮಾಡಬೇಕವ.
ನಮ್ ಅಕೌಂಟಿಗೆ ಬರಲ್ಲೆನ.
ಅದಕ್ಕೆ ಎಲ್ಲಾರು ಮಾಡಿ ನನ್ನ ಸಾಕ್ಷಿ ಬೇಕಂದ್ ಮಾಡ್ದ ಆಲಿಲ್ಲ ಕೆಲ್ಸ ಇಲ್ಲಿ ಕುಂತು ಗುಳಾಡ್ಸ್ಬೇಕಂತ ಮಾಡಿದೆ ನಿಮಗ. ಎಲ್ಲಾರ ಕಾಯ್ಕೊಂಡು ಕುಂತು
ಹ ಬರಲ್ಲೆನು. ಅಂದ್ರ ಬ್ಯಾರೆ
ಹ ಓನ್ ಬಾರಸ್ತಾರೆ ಯಾರ ತರ
ಹಂಗಲ್ಲ ಯಾಕೆಡೆರ್ಡು ಮೂರ್ಮೂರ್ ಕೊಡಕ್ ಬರಲ್ಲ.
ಬರ್ಲ.
ಹಂಗೆ ಅಂದ್ಲೆ.
ನಂಬರ್ ಕೊಟ್ಟಿರ್ತ
ಅದೇ ನಂಬರ್ ಕೊಟ್ಟಿರ್ತಿ ಬುಡು.
ಹ್ಮ್ ಹಂಗ ಬಂದ್ರ ಕಂಪ್ನಿ ಮಿಷನ್ದದ. ಹಲೋ
ಎದ್ಕ?
ಅಹ್ಮ್. ಆವ್ ಕುಟಮ್ಮಾ ಬಾ. ಹ್ಮ್. ಎ ಕಂಪ್ನಿ ಮಿಶನ್ ಹೊದತ್ತನೊ.
ನಾವ ಇಗ ಗೊ ಇದರ್ದ ಕೊಡ್ತೀವೊ ಯು ಪಿ ಐ ನಾವು ಗೂಗಲ್ ಪೇದ ಕೊಡ್ತಿವಿ ಇಲ್ಲಾಂದ್ರ ನೀವ ಇದ ಕೊಡ್ತೀನಿ.
ಹ್ಮ್. ಎನ ಅನ್ನದಪು ಕೇಳಮ್ಮ ನಾರಾಯದ್ಕು ಕೊಡ್ಲ್ಯಾ ಹೋಗಬಹುದಾ.
ಇಲ್ಲಂದ್ರ ಆಯ್ತ ಇದೆ ಎರಡ ಮೂರ್ ದಿನದಾಗ ಮುಗಿದ ಬಿಡ್ತು.
ಎ ಯಾರ ಮೂರ್ ದಿವ್ಸನ್ಯಾಗ ಮೂರ್ ಸಾವಿರ ರೂಪಾಯ ಮಾಡಿಕೊಂಡ ಬಿಟ್ಬಡಬೇಕಕ್ ಟಾಸ್ಕ್ ಬ್ಯಾರೆ ಕೊಡ್ತಾರಾ ತಾಳ್ಬೇಕು.
ಹ ಅದು ಕೊಡ್ತಾರ ಬಿಡ ಯಾವಗಲ್ಲ ಅಷ್ಟ.
ಆ.
ಆಗಬಕ್ಕಾ ಇದು ಆದಂಗ. ಹಂಗ ಆಗಲ್ಲ ಅವು.
ಹ್ಮ ಅದದ ಅಣಾ ಸ್ವದೇಶಿನ ಥಿಂದು.
ಅವ ಮಾ ಅವ ಮತ್ ಹೆಂಗ್ ಮಾಡೇನ್ಲೇ. ಅವು ಬ್ಯಾರೆ ಅಕೌಂಟಿಗೆ ಹಾಕ್ಕ್ಯಾಣ್ಣ ಎನ್ ರೊಕ್ಕ.
ಹ್ಮ್ ಅವನು ಎಡ ಎಡ್ ನಂಬರ್ ಅದಾ.
ಅಲ್ಲಾ ಅಕೌಂಟ್ ಎಷ್ಟೊ.
ಅಕೌಂಟ್ ಒ ಒಂದೇ ಅದೇ.
ಮತ್ತ ಅಕೌಂಟಿಗ ಬಿಳಲ್ಲ ಅಂದೇಲ್ಲ ನೀವ ಅನ್. ದೇ ಅಕೌಂಟಿ.
ಏನನ ನಗೊದೊ ಅಲ್ಲಾ. ಅಕೌಂಟ್ ಆ್ಯಡೊ ಒಂದು ಬ್ಯಾರೆ ಅವ್ರ ನಂಬರ್ರಿಗ ಬರೊನ ನನ್ನ ಅಕೌಂಟ್ ಕೊಡಾಕ್ ಬರಲ್ಲಾ.
ಬ್ಯಾರೆ ಅವ್ರ ನಂಬರಿಗ್ ನಿನ್ ಅಕೌಂಟ್ ಕೊಡಕ್ ಬರಲ್ಲ ಹ.
ಹೂಉ.
ಹಂಗ ಹೆಂಗ.
ಆ್ಯ ಹಂಗನ್ ತೋಲಿಲ್ಲ ಅವತ್ತು.
ಅಲ್ಲ ಈಗ ಅವ ಮಾಡಿದ್ರ ಅವನ ಅಕೌಂಟಿಗೆ ವೈನ್ಯರ ನಂಬರ್ ಲಿಂಕ್ ಇರುತಿಲ್ಲ ಎಲ್ಲೋಸ.
ಅ್ಯ ಯಾಡ ಅವನು ಅಕೌಂಟ್.
ಎರಡ್ ಅಕೌಂಟ್ ಕೊಟ್ಟ. ಟ ಏನೇನು.
ಆಯ್ತ ತುಗೊ ಆಮೇಲ ಮಾಡ್ಲ.
ಆಯ್ತ. ಆಯ್ತ್ ತ ತೂಗ ಉನ್ನ ತಾನೇ.
ಹಾ.
ಆಯ್ತ ಆಯ್ತ. ಮಾಡ್ ಮಾಡ್.
ಹತ್ತ ಆಮೇಲೆ ಹತ್ತ ನಿಮಿಷ ಬಿಟ್ಟ ಹಸ್ತೇನಿ. . .